ನಾನ ನಮಸ್ಕಾರ ಏನ್ ಮಾಡ್ತಿದ್ದೀರಾ
ಹೂವ ಕಟ್ತಿದ್ದೇನೆ ಊಟ ಇನ್ನುೂ ತಡ ಮಾಡುುದು ನಿಮ್ಮದು
ಆ ನಮ್ದು ಇನ್ನೂ ಇಲ್ಲ ನಾವು ಅಷ್ಟೇ ಲೇಟ್ ಆಗ್ತೀನಾನ ಅಂತ ಹಂಗಗೆ ಇದ್ದೀವಿ
ಹೌದ
ಹೌದು ಅಡ್ಗೆ ಏನ್ ಮಾಡಿದ್ರಿ
ಅಡಿಗೆ ಎಣ್ಣೆ ಬದ್ನಕಾಯಿ ಮುದ್ದೆ ಸಾರು
ಹಾ ಹಾ ಹೌದಾ ಮತ್ತೆ ಇವಾಗ ಗೆ ಜಾಸ್ತಿ ಟೈಮ್ ಆಗಿದೆ ಅಲ್ಲ ತಿನ್ನ ತಿಿಂದಿಲ್ವಾ ನಮ್ಮ ಮನೆಯಲ್ಲಿ
ಹ್ಮ್
ಅಣ್ಣ ಸಾರು ಮಾಡ್ಬಿಟ್ಟು
ಹ್ಮ್
ಲ್ಲ
ನಿಮ್ಮ ನಿಮ್ಮ ಧ್ವನಿ ಸ್ವಲ್ಪ ಸ್ವಲ್ಪ ಕೇಳುತ್ತಿಲ್ಲ ಸ್ಪಷ್ಟವಾಗಿ ಕೇಳುತ್ತಿಲ್ಲ ಹ್ಮ
ಇದು ಅನ್ನ ಸಾರು ಮಾಡಿ ಅದಕ್ಕೆ ಮೀನಂದು ಕಬಾಬ್ ಮಾಡಿದ್ರು
ಹ್ಮ ಹ್ಮ್
ಇನ್ನ ಲೇಟಗಿ ತಿನ್ಬೇಕು ಇನ್ನ ಸ್ವಲ್ಪತ್ತು ಒಂದು ಒಂಬತ್ತುವರೆ ಆ ತರ ತಿಂತೀವಿ ಹೌದು ಮತ್ತೆ ಏನ್ ಇವಾಗ ಹೂವು ಕಟ್ತಿರೋದು
ನಾಳೆ ಶುಕ್ರವಾರ ಅಲ್ಲವೇ ಹ್ಮ್ ಹ ನಾಳೆ ನಾಳೆಯ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಚಿಕ್ಕ ದೇವಾಲಯ ಆಗೆ ಅಲ್ಲಿ ದೇವಿಗೆ ಹಹಾರವನ್ನು ಹಾಕುವುದಕ್ಕಾಗಿ ಹಾರ ಉಳಿಯುತ್ತಿದ್ದೆ
ಹಾ ಹಾ ಹೌದಾ
ಹ್ಮ
ಮತ್ತೆ ಏನ್ ಮಾಡತಿದ್ದಾರೆ ಮನೆಯಲ್ಲಿ ಎಲ್ಲಾರು ಹ ಅವರು ನಿಮ ಜೊತೆಗೆ ಹೂವು ಕಟ್ತಿದ್ದಾರಾ ಏನ್ ಮಾಡ
ಇಲ್ಲ ಹ್ವ ನನ್ನ ತಾಯಿ ನಾನು ಇಬ್ಬರು ಕಟ್ಟುತ್ತ ಿದ್ದೆವು ಈಗ ಹೂವು ಕಟ್ಟಿದ್ದು ಮುಗಿಯಿತು ನಾನು ತಂಪುಗಾರ ಯನ್
ನಿಮ್ಮ ಧ್ವನಿ ಕರೆಟಾಗಿ ಕೇಳಿಸ್ತಿಲ್ಲ ಹಲೋ ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಹಲೋ
ನಮ್ಮ ಮನೇಲಿ ಏನ ಅನ್ನೋದಲ್ಲಿ
ಹಾ ಈಗ ಕೇಳಿಸ್ತದೆ ಅಂದ್ರೆ ಒಂಥರ
ಸ್ಪಷ್ಟವಾಗಿ ಇಲ್ಲ ಸ್ವಲ್ಪ ಸ್ವಲ್ಪ ಕೇಳುದ್ರಯೇ
ಹಾ ಇವಾಗ ಪರವಾಗಿಲ್ಲ ಚೆನ್ನಾಗೆ ಕೇಳಿಸ್ತಾ ಇದೆ ಹಲೋ ಹಲೋ
ನಾ ಹೇಳುತ್ತಿದ್ದೀಯೇ
ಹಾ ಇವಾಗ ಕೇಳಿಸ್ತಾ ಇದೆ ಹಾಗಿಂದ ಕೇಳಿಸಲಿಲ್ಲ ಈಗ ಕೇಳುತ್ತಿದೆ.
ನನ್ನ ಧ್ವನಿ ಕೇಳುತ್ತಿದೀಯೇ ನಿಮ್ಮ ಧ್ವನಿ. ಕೇಳಲಿಲ್ಲಾ.
ಇವಾಗ ಕೇಳಿಸ್ತಾ ಇದಯಾ ಹಾ ಹಾ ಮತ್ ಮತ್ತೆ ಆರೋಗ್ಯ ಎಲ್ಲ ಹೇಗಿದೆ.
ಏನೋ ಹೇಳುತ್ತಿದ್ದೀರಿ ಆರೋಗ್ಯವೇ ಆರೋಗ್ಯ ತುಂಬಾ ಚೆನ್ನಾಗಿಯೇ ಇದೆ. ಆದರೆ ಏನು ಒಂದ ಆದೆ ನಾನು ಎಷ್ಟು ತಿಂದರೂ ದಪ್ಪಾನೇ ಆಗುತ್ತಿಲ್ಲ.
ಹಂಗೆ ಸ್ವಲ್ಪ ಜನ ಅದದೆ ಹಂಗೆ ಯಾಕಂದ್ರೆ ಇವಾಗ ಸ್ವಲ್ಪ ಜನ ಸ ಏನು ತಿಂದಿಲ್ಲ ಅಂದ್ರೇನು ದಪ್ಪ ಆಗ್ತಾರೆ.
ಹ್ಮ.
ಇನ್ ಸ್ವಲ್ಪ ಜನ ಎಷ್ಟೇ ತಿನ್ಲಿ ದಪ್ಪ ಆಗಲ್ಲ ನೀವು ಇದು ಬರುತ್ತಲ್ಲ ಈ ಆ ಒಣ ದ್ರಾ ಕ್ಷಿ ಗೋಡಂಬಿ ಆ ತರದೆಲ್ಲ ನೀವು.
ಪ್ರಯತ್ನ ಪಟ್ಟೆ ಒಣ ದ್ರಾಕ್ಷಿ ಒಣ ಖರ್ಜೂರ ಬಾದಾಮಿ. ಮತ್ತೆ ಬಾಳೆಹಣ್ಣು ಹ ಬಾಳೆಹಣ್ಣು. ಹಾಲು ಇದನ್ನೆಲ್ಲಾ ರಾತ್ರಿ ನೆನೆಸಿ ಮುಂಜಾನೆ ಚೆನ್ನ ನಾಗಿ ರುಬ್ಬಿ ಅದನ್ನು ಕುಡಿಯುತ್ತಿದ್ದೆ. ಮತ್ತೆ ದಿನಕ್ಕೆ ಎರಡು ಲೀಟರ್ ಎರಡುೂ ಲೀಟರ್ ನೀರನ್ನು ಕುಡಿಯುತ್ತಿದ್ದೆ.
ಹ.
ಆಗ ಏನು. ಮತ್ತೆ ಮಖದ ಮುಖದಲ್ಲಿ ಒಂದು ಸ್ವಲ್ಪ ಏನನ್ನುತ್ತಾರೆ.
ಬಂದಿರುತ್ತೆ.
ಸ್ವಲ್ಪ ಬಂತ ಅಷ್ಟೇ ದಪ್ಪಾ ಏನೂ ಆಗರ್ಲಿಲ್ಲ ನಾನು.
ಹೌದಾ ಏನ್ ಪರವಾಗಿಲ್ಲ ಬಿಡಿ ಇವಾಗ ನಾವ್ ಆರೋಗ್ಯವಾಗಿದ್ರೆ ಸಾಕ. ತರಕಾರಿ ಇದ್ರೇನು ಒಂದೇ ಇಲ್ಲ ಅಂತಂದ್ರೇನು ಒಂದೇ. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಅಷ್ಟೆ ಸಾಕು. ಮತ್ತೆ ನೀವು ಈ ಪೌಷ್ಟಿಕಾಂಶರ ತರ ಬರುತ್ತಲ್ಲ ಅದರ ಎಲ್ಲ ಚೆನ್ನ್ ತಿಂತೀರಾ ತರ. ತರಕಾರಿ ಅಂತೆ ಆತರವೆಲ್ಲಾ ತಿಂತೀರಾ.
ಮೂಲಂಗಿ ತಿನ್ನಲ್ಲ ನನಗೆ ಮೂಲಂಗಿ ಸಾಂಬಾರ ಅಂದ್ರೆ ಆಗೋದೇ ಇಲ್ಲ.
ಹ.
ಅದನ್ನು ಬಿಟ್ಟರೆ ಇನ್ನೆಲ್ಲಾ ತಿನ್ನುತ್ತೇನೆ.
ಹೌದಾ ನನ್ಗಾದ್ರೆ ಒಂದ್ಸರಿ ನಾನ್ ಚಿಕ್ಕ ಮಗು ಇದ್ದಾವಾಗ. ಇಲ್ಲ ಇಲ್ಲ ನನ್ಗೆ ಅದೇನೋ ಗೊತ್ತಿಲ್ಲ ಅಂದ್ರೆ ನಾನು ಇವಾಗ ಪಲಾವ್ ಮಾಡ್ತಾರಲ್ ಅಲ್ವಾ ಅದ್ರಲ್ಲಿ ಪಲಾವಲ್ಲಿ ತರ್ಕಾರಿ. ತರಕಾರಿ ಹಾಕದ್ರೆ ನಾನ್ ತಿನ್ನಲ್ಲ. ಇನ್ನ ಬ ಮತ್ತೆ ಸಾರಲ್ಲೆಲ್ಲಾ ತರಕ ಕಾರಿ ಹಾಕಿದ್ರೆ ತಿನ್ನಲ್ಲ ಹ ಹಾ ಇಲ್ಲ. ತಿನಲ್ಲ ಬರೀ ಈ ಬಿಸಿಬೆಳೆ ಬಾತ್ ಬರುತ್ತಲಾ.
ಹಾ ಅದ್ರಲ್ಲ ಹಾಕಿರ ಮಾತ್ರ ತಿಂತೀನಿ. ಎ ಹಾ ಕೇಳುತ್ತೆ ನಿಮ್ಮಧ್ವನಿ ಹ್ಮ್.
ಹ ಮತ್ತೆ ಈ ಮುಲ್ಲಂಗಿ ಬರುತ್ತಲ್ಲಾ ಅದು ನಾನು ಚಿಕ್ಕ ವಯಸ್ಸ ನಲ್ಲಿದಾಗ ನನಗೆ ಚಾಂಡೀಸ್ ಬಂದಿತ್ತು. ಆಯ ಆ ಕಾಯಿಲೆ ಬಂದಾಗ ಬರೀ. ಅಂದ್ರೆ ಸಾರ್ಗ್ ಹಾಕ್ದಿರ ಸಾರಲ್ಲಿ ಮುಲ್ಲಂಗಿ ತಿನ್ಸತಿದ್ರು ಅದು ಬಿಟ ಬಿಟ್ರೆ ನನ್ಗೆ ಬರೀ ಮುಲ್ಲಂಗಿ ಕೊಡ್ತಿದ್ರು ಬೆಳಗಿನ ಜಾವ ಎದ್ದಿದ ತಕ್ಷಣ. ಮುಲ್ಲಂಗಿ ಕೊಡ್ತಿದ್ರು ಮುಲ್ಲಂಗಿ ಬರಿ ತಿನ್ನಕ್ ಆಗ್ತಿಲ್ಲ ಅಂತ ಅದರ ಜೊತೆಗೆ ಸೌತೆಕಾಯಿ ಕೊಡ್ತಿದ್ರು ಎರಡು ತಿಂತಿದ್ದೆ ಇವಾ ಈಗ ಏನು ಅಷ್ಟೊಂದು ತರಕಾರಿ ಏನು ತಿನ್ನಕ್ಕ ಹೋಗಲ್ಲ ನಾನು
ಹ್ಮ್ ಹಾಗಾಗಿ ನಿಮಗೆ ಅವಾಗ ಚೆನ್ನಾಗಿ ತಿಂದು ಬೇಸರ ಉಂಟಾಗಿ ಈಗ ತಿನ್ನುದ್ಲವೇ
ಅದೇ ತಿನ್ನೋದನ್ನ ಬಿಟ್ಟಾಕಿದೀನಿ ನಾನು ಜಾವ ಎದ್ದ ತಕ್ಷಣ ತಿಂತಿದ್ದೆ ಸುಮ್ನೆ ಖಾಲಿಯ ಕುತ್ಕೊಂಡಿದ್ರೆ ನಮ್ಮ ಮನೆಲಿ ನನ್ಗೆ ಮುಲ್ಲಂಗಿ ಕೊಡೋದು ತಿನ್ನು ತಿನ್ನು ಬೇಗ ವಾಸಿ ಆಗ್ಬೇಕು ಅಂತ ಆದ್ರಿಂದ ಇವಾಗ ಮುಲ್ಲಂಗೆಲ್ಲ ತಿನ್ಬೇಕು ಅಂದ್ರೆನೆ ನಂಗೆ ಒಂಥರ ಜಿಗು
ಹ್ಮ್ ನನಗೂ ಸಹ ಇದೇ ತರದ ಒಂದು ಕಾಯಿಲೆ ಇತ್ತು ಏನನ್ನೂತಾರೆ ಕಾಯಿಲೆ ಹೆಸರು
ಜಾಂಡೀಸ್ ಅಂತಾರಲ್ವಾ
ಹಾ ಅದು ಅದು ನನಗೂ ಇತ್ತು ಅದೇನು ತುಂಬಾ ತೀರಾ ಇರ್ಲಿಲ್ಲ ಸ್ವಲ್ಪ ಮಟ್ಟಿಗೆ ಇತ್ತು ಆ ಸ್ವಲ್ ದಲ್ಲೇ ಹೋಗಬೇಕೆಂದು ಮುಂಜಾನೆ ಹಸಿ ಹೊಟ್ಟೆೆಯಲ್ಲಿ ಏನು ತಿನ್ನದೇನೆ ಹಸಿ ಮೊಟ್ಟೆ ಇರುತ್ತೆ ಅಲ್ಲವೇ ನಾಟಿ ಮೊಟ್ಟೆ ಅದನ್ನು ಹಾಗೆ ಕಡ್ದ್ ಆಗೆ ಹಾಗೆ ಕುಡಿಯುತ್ತಿದ್ದೆ ಹಾಗೆ ಕುಡುದು ಓಡಾಡಬೇಕಾಗಿತ್ತು ಓಡಿ ಓಡಿ ಸ್ವಲ್ಪ ದೂರ ಅಲ್ಲಿಗೆ ಓಡಿ ಹೋಗದು ಸ್ವಲ್ಪ ಹಾ ವಾಸಿ ಆಯ್ತು ನಂತರ ಪಪ್ಪಾಯ ಪಪ್ಪಾಯ ತಿನ್ನಬೇಕಾಗಿತ್ ಮತ್ತೆ ಇನ್ನೊಂದ ಏನಂದ್ರೆ ಪಪ್ಪಾಯ ರಸವನ್ನು ಸಹ ಕುಡಿಬೇಕಿತ್
ಆ ಎಲೆ ರಸ ಜಾಸ್ತಿ ಕುಡ್ ಎಲೆದು ರಸ ಕುೂಡಿಸ್ತಾರೆ ಅದ್ರ ಜೊತೆಗೆ ಕಬ್ಬು ಬರುತ್ ಆ ಕಬ್ಬು ತಿನ್ಬೇಕು ಕಬ್ಬು ಜಾಸ್ತಿ ತಿನ್ನಿಸ್ತಿದ್ರು
ನಿಮಗೆ ಅದು ಅದೆಲ್ಲಾ ಅದಾದ್ಮೇಲೆ ವಾಸಿ ಆಯಿತೆ
ಇಲ್ಲ ನಾನು ಔಷಧಿ ತಗೊಂಡಿದ್ದೆ ಇದು ನಾಟಿ ಔಷಧಿ ಬರುತ್ತಲ್ಲಾ ತೋರಿಸಿದ್ರೆ ಅವರು ನಾ ಎಲ್ಲಾರೂ ಮನೆ ಪಕ್ಕದಲ್ಲಿ ಇರೋರೆಲ್ಲ ಇಕೊಂಡು ಇದಕ್ಕೆ ಪರ್ಮನೆಂಟ್ ಅಂದ್ರೆ ಲೈಕ್ ನಮ್ಮ ಜೀವನದಲ್ಲಿ ಬರಬಾರ್ದು ಅಂದ್ರೆ ನಾಟಿ ವೈದ್ಯ ತಗೊಡ್ಬೇಕು ಅಂತ ಹೇಳಿದ್ರು ನಾನ್ ಅದ್ರಿಂದ ಹೋಗ್ಬಿಟ್ ನನ್ಗೆ ಅಂದ್ರೆ ನಾನ್ ನೋಡ್ಕೊಳ್ಳೋ ಅಷ್ಟಕ್ಕೆ ಹಾಸ್ಪಿಟ್ಲಲ್ಲೆಲ್ಲ ಹೋಗಿ ಕನ್ಫರ್ಮ್ ಮಾಡ್ಕೊೊಳ್ಳೋ ಜಾಸ್ತಿ ಆಗಿತ್ತು ಅಂದ್ಬಿಟ್ಟು ನಾವು ಮೂರ್ ದಿನ ವಾರಕ್ ಭಾನುವಾರ ಮತ್ತೆ ಗುರುವಾರ ಮತ್ತೆ ಇನ್ನೊಂದು ಭಾನುವಾರ ಹಂಗೆ ಮೂರ್ ದಿನ ಬೆಳಗ್ಗೆ ಸಂಜೆ ರಾತ್ರಿ ಮೂರು ಇತ್ತ ಔಷಧಿ ತಗೊಂಡಿದ್ದೆ ನಾಟ್ ಆ ನಾಟಿ ಔಷಧಿ ತಗೊಂಡಿದ್ವಿ ಅದ್ರಲ್ಲಿ ಹೆಂಗಂತಂದ್ರೆ ಔಷಧಿ ತಗೊಂಡವತ್ತು ಬರಿ ಅನ್ನ ತಿನ್ಬೇಕಿತ್ತು ಬರೀ ಅನ್ನ ಅಂತ ಅಂದ್ರೆ ಅದಕ್ ನಾವು ಅನ್ನಕ್ಕೆ ಉಪ್ಪು ಕೂಡ ಬರ್ದಿತ್ತು
ಹಾ ಈ ನಾಟಿ ಈ ಹ ಈ ನಾಟಿ ಔಷಧಿಗಳು ತೊಂದರೆ ಪತೇವುಗಳು ಇರ್ಬೇಕು ಅದು ತಿನ್ನಬಾರದು ಇದು ತಿನ್ನ
ಓ ಇದು ನಾವು ಇದ ಹಾಕ್ತೇವಲ್ಲಾ ಒಗ್ಗರಣೆ ಹಾಕ್ತಿವಲ್ಲಾ ಹಂಗೆ ಒಗ್ಗರಣೆ ಹಾಕದಿರಾ ಮೂರು ತಿಂಗಳು ಒಗ್ಗರಣನೆೆ ಹಕ್ದಿರ ಇರೋ ಸಾರೆ ತಿನ್ಬೇಕಿತ್ ಎಣ್ಣೆ ಪದಾರ್ಥ ಏನು ಮೂರ್ ತಿಂಗಳು ಮುಟ್ಬಾರ್ದಿತ್
ಯಪ್ಪಾ ನೀವು ತುಂಬಾ ದೊಡ್ಡ ಘಟ್ಟವನ್ ಘಟ್ಟವನ್ನು ಹತ್ತಿಕೊಂಡು ಬಂದಿದ್ದೀರಿ
ನಾನು ಹಗೆ ಮೂರು ತಿಂಗಳು ಹಂಗೇ ಇದ್ದೆ
ಹ್ಮ್ ಬಾಯಿಗೆ ರುಚಿ ಅಲ್ಲ ಬಾಯಿಗೆ ರುಚಿ ಇಲ್ಲದೆ ಅದು ಹೇಗೆ ಮೂರು ತಿಂಗಳು ಕಳಿತೀರೋ ಏನೋ ನೀವು
ಮತ್ತೆ ಅದು ಜಾಸ್ತಿ ಆಗುತ್ತೆ ಅಂತ ಹೇಳಿದು ಅದ ಅದ್ರಲ್ಲಿ ಔಷಧಿ ತಗೊಂಡವತ್ತ ಆದ್ರೆ ಬರೀ ಅನ್ನ ಅದು ಅನ್ನ ತಿನ್ಬೇಕು ಹೆಂಗ್ ತಿನ್ಬೇಕು ಅಂತಂದ್ರೆ ಅದಕ್ ಉಪ್ಪು ಕೂಡ ಇರ್ಾರ್ದು ಉಪ್ಪು ಹಾಕ್ಬಾರ್ದು ಬರೀ ಅನ್ನ ನೀರಲ್ಲಿ ಇದ್ ಮಾಡಾಬಿಟ್ಟು ಬರೀ ಅನ್ನ ತಿನ್ಬೇಕಿತ್ತು ಆ ಅನ್ನಗೆ ಸಾರು ಏನು ಹಕ್ಕೋಬಾರ್ದಿತ್ ನಾನ್ ಅ ಔಷಧಿ ತಗೊತೀನಲ್ಲ ಅವತ್ತಾದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ತುತ್ತ ಅನ್ನ ಬಾಯಲ್ಲಿ ಇಡ್ತಾ ಇರ್ಲಿಲ್ಲ
ಹ್ಮ್
ದಿನಪೂರ್ತಿ ಉಪವಾಸ ಇದ್ದು ಮತ್ತೆ ಮತ್ತೆ ಮುಂದಿನ ದಿನ ನಾನು ಏನಾದ್ರು ಬೆಳಗ್ಗೆ ಎದ್ದ ತಕ್ಷಣ ಏನಾದ್ರು ತಿಂತಿದ್ದೆ ಹೊರತು
ಹ್ಮ್
ಆ ಔಷಧಿ ತಗೊಂಡವತ್ತ ಆದ್ರೆ ಏನು ತಿನ್ಬರ್ಕಿತ್ತು ಆ ರೀತಿ ಇತ್ತು ನನ್ಗೆ ಮತ್ತೆ ಮೂರು ತಿಂಗಳು ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತ ಹೇಳಿದ್ರು ಈ ಆಚೆ ಕಡೆ ಅಂಗಡಿಯಲ್ಲಿ ತಿಂಡಿ ಆ ತರವೇನು ತಿನ್ಬಾರ್ದು ಅಂತ ಹೇಳಿದ್ರು ನಾವ್ ಆತರ ಇದ್ವಿ ನೀವೇ ನಿಮ್ಗೆ ಬೇಗ ವಾಸಿಯಾಗಿದ್ ಲ್ಲ ಬರಿೀ ಮೊಟ್ಟೆಯಲ್ಲೇ ವಾಸಿ ಮಾಡ್ಕೊಂಡಿದ್ದೀರಾ ನೀವು ನಮ್ಮ ಧ್ವನಿ ಕೇಳಿಸ್ತಿಲ್ವಾ ಹಲೋ
ಮಗೆ ಬೇರೆವಾಸ ಆಯ
ಹ ನಿಮ್ಮ ಧ್ವನಿ ಸ್ವಲ್ಪ ಸ್ವಲ್ಪ ಕೇಳಿಸ್ತದೆ ಯಾಕೋ ಸರಿ ಆಯ್ತು ಇಡ್ಲಾ
ಹ
ಹ ಕೇಳಿಸ್ತಿದೆ ಆ ಇಡ್ತೀನಿ ಇನ್ನ